ಹಲೋ ಹಲೋ ಎಡದಾವಲ್ಲ ೋ ಯಾರು ಕೊಂಡೋಗಿದ್ದು ಹ ಹಲೋ
ಹಲೋ
ಹ
ಇದು ರಾಜು ರಾಜು ಇದ ಏ ಮಾಡಡ ಕೊಪ್ಪಾ
ಏನಿಲ್ಲ
ಹ ಅ ಸೈನ್ಸ್ ಬಗ್ ವಿಜ್ಞಾನ ಬಗ್ಗೆ ಒಂದು ಸ್ವಲ್ಪ ನಾನು ಪ್ರಶ್ನೆಗಳ್ದ ಕೇಳ್ಬೋದಾ
ಕೆಳ
ಹಾ ಆ ಈಗ ವಾಟರ್ ಗ್ಯಾಸ್ ಅಂತಾರಲ್ಲ ವಾಟರ್ ಗ್ಯಾಸ್ ಹ ವಾಟರ್ ಗ್ಯಾಸ್ ಯಾವ ಯಾವಾವಸ್ ಮಾಡೊಂಡ
ಇದು ಕಾರ್ಬನ್ ಮೋನಕ್ಸೈಡ್ ಪ್ಲಸ್ ಹೈಡ್ರೋಜನ್
ಹೈಡ್ರೋಜನ್ ಏನಂದು ಪ್ರೊಡ್ಯೂಸರ್ ಗ್ಯಾಸ್ ಅಂತಂತ ಉಪ್ತಾದಕ್ಕನಿಲ್ಲ - ಉಪ್ತಾದಕ್ಕನಿಲ್ಲ ಅದೇ ಯಾವದ ಅದೇ ಯಾವದ ಒಂದು ಜರ್್ದ
ಉತ್ತದಕ್ಕನಲ್ಲ ತ ಹ ಹ್ಮ್ಮ್
ೆಡು ಅಂಡ್ ಇದು ಯಾವ್ದು ನೈಟ್ರೋಜನ್
ಇದು ಇದಲ್ಲ ಗ್ಯಾಸ್ ಗೊತ್ತಾನ ಹಲೋ
ಆರ್ ಗ್ಯಾಸ್ ಅಂತಾರಲ್ಲ ಹಾ ಹೇಳ
ಅದು ವಾರಗ್ಯಸ್ ಅಂದ್ರೆ ಚನ್ಪ
ಹಾ ವಾರಗಾಸ ಅಂದ್ರೆ ಮಿತಾನೆ ಏನು
ಸರಿ
ಹಲೋ
ಅದೇ
ವಾರ್ಗಸ ಅಂದ್ರ ಏನು ಹಲೋ ಮೀತ್ಯನಾ ಹಾ ಹಾ ಕೇಳುತ್ತೆ ಹೇಳು
ಟಿಯರ್ ಗ್ಯಾಸ್ ಅಂತದ್ರೆ ಯಲೋ ಪರತೆಪ್ಪಣ ಹಲೋ
ಹಲೋ
ಹಲೋ
ಹೇರ್ ಗ್ಯಾಸ್ ಹಲೋ ಕೇಳ್ಸ್ತೀಲ್ಲ ವಾಯ್ಸ್
ಹಾ ವಾಯ್ಸ್ ಕೇಳ್ಸ್ತಾ ಹೇಳ್
ಕೇಳುತ್ತ ಇದು ಟಿ ಆರ್ ಗ್ಯಾಸ್ ಅಂದ್ರೆ ಇದು ಮಿತೆನ್ ವ ಆರ್ ಗ್ಯಾಸ್ ಅಂದ್ರೆ ಮಿತಾನೆಯನು
ಹಾ
ಇದು ಒಂದನೇ ಮಾಡಿದ್ದಾಗ ಅದೇ ಅದ ಗ್ಯಾಸ್ ಬರ್ತರೇನು ಅ
ಮತ್ತ ಹಾಕಿದೆ ಅಪ್ಲಿಕೇಶನ್
ಇದು ಅಪ್ಲಿಕೇಶ ನಕ ನೀ ಇಾ ಂತರಲ್ಲ ಬಳಗೆ್ಯಸ್ ಬಯಗಾಸ ಏಗಡಾ ಬಯಗಸ್
ಬಯಗ್ಯಸ್ತ ಮೀಥೆನರತ ಮಿತ್ತೆನರತ ಬಯಗೆ್ಯಸ್್ದ
ಮಥ್ಯಾ್ನ ಮತ್ತೆ ಇನೊಂದು ಕಾಂಪೌಂಡು
ಕಾರಾರ್ಬನ್ ಡೈಆಕ್ಸೈಡ್ ಹ
ಕಾರಾರ್ಬನ್ ಡೈಆಕ್ಸೈಡ್ ಕಾರ ಕಾರಾರ್ಬನ್ ಡೈಕ್ಸೈಡ್ ಮಥಾನ ಈತನಲ್ಲಾ
ಈತೆನ
ಮತ್ಯಾನ ಇತ್ಯಾನನಾ
ತದೆ ಮಿತ್ತ ಏನಿರುತ್ತದ ಈತೆ ನಮಗೆೇ ನಾವು ಈತೆ ನಿರಲ್ಲ ಇತಿ ನಿರಲ್ಲ
ಈತನ್ ಇರ್ಲಲ್ಲ
ಕಾರ ಹ ಹ
ಕಾರ್ಬೋ ಕಾರ್ಬೊ ಮೊನಾಕ್ಸೈಡ್ ಇರ್ಬೇಕು ಕರೆಕ್ಟ್ ಅದು ಕಿರಿ ಅಂತ ಮತ್ತೆ ಅಲ್ಲಿ ಟೇಷನ್ ಅಂತ ಆದ್ದಲ್ಲ ಅದು
ಹ್ಮ್ ಅಲ್ಲಿ ಕೊಳೆತದಲ್ಲ ಕೊಳೆತ್ ಕ್ಲೇಶ ಆಗ್ತ
ಹೌದಾ
ಬಯಾರಗೆ
ಹ್ಮ
ಮತ್ತೆ ಅದು ಬಯೋಗ್ಯಾಸ್ ಎಂಡಲ್ಲಿಂದ ಆಗ್ತದೆ ಅದ ಆ ಕಳ ಎಂಡಿ
ಹ ಅದ ಅದ ನ್ ಒಳಗೊಂಡ ಅಡ್ತಾ
ಅದೇ ಅದು ಬಯ ಗ್ಯಾಸ್ ಅದ್ರೊಳಗ ಇರ್ತ್ತಲ್ಲ ಅದು ಕೊಳತಂಗ ಕೊಳತಂಗ ಮತ್ಯನ್ ಗ್ಯಾಸ್ ಬಿಡುಗಡೆ ಮಾಡ್ತದ
ಮ ಇಲ್ಲ ಅರ ಒಳ್ಳ ಕಂಪ ಕಾಂಪೌಂಡ್ಗಳು ಎಷ್ಟು ಟೋಟಲ್ ಅರ ಸಂತ್ಗಳು ಎ ರ್ತದೆ ನಿತ್ಯನ ಮತ್ತೆ
ಇತ್ತನ್ ಇತ್ತೇನು ಕಾರ್ಬನ್ ಡೈಆಕ್ಸೈಡ್ ಇರ್ ಕಾರ್ಬನ್ ಡೈಆಕ್ಸೈಡ್ ಇರಲ್ಲ ಕಾರ್ಬನ್ ಡೈಆಕ್ಸೈಡ್ ಇರಲ್ಲ ಯಾಕಂದ್ರೆ ಅದು ಮಿಥಾನ ಗ್ಯಾ ಇದು ಬೆಂಕಿ ಅಷ್ಟ್ ಇದಾಗಿ ಯೂಸ್ ಮಾಡ್ತೀವಲ್ಲ ಮನ್ಯಾಗ ಬಯ ಗ್ಯಾಸ್ ಸ ಕಾರ್ಬನ್ ಡೈಆಕ್ಸೈಡ್ ಇರಲದು ಅದರೊಳಗೆ
ಅದೇ ಅದೇ ಮ ಮತ ನೀತನೋ್ದ ಆಕ್ಷ
ಹ ಮತ್ತನ್ ಇರ್ಬೋದು ಇತ್ತನ್ ಹೆಂಗಗೆನ್ ಕೊದೆ
ಮಿ್ಯಾ್ ಮಿಥ್ಯಾನ್ ಬರುತ್ತೆ ಒಂದ ಹದನೂರು ಪರ್ಸೆಂಟ್ ಮಿಸಾನಿ ಇರ್ತಾ ಒಂದು ಸೆವೆಂಟಿ ಫೈವ ಪರ್ಸೆಂಟ್ ಅದ ಇರ್ತ್ತ
ಹ್ಮ ಹಾ
ಹ್ಮ್ ಹ್ಮ್ ಸೈನ್ಸ್ ನ
ಇದು ಫೀಫಾ ಫೀಫಾ ವರ್ಲ್ಡ್ ಕಪ್ ಎಲ್ಲಿ ನಡಕ ತಗೊತ್ತ ಅಂದಲ್
ಹಾ ಇಲ್ಲ ಗೊತ್ತಿಲ್ಲ ಹೆಸರ್ ತಗಬಾಡ್ರಿ ಹ ಎಲ್ಲಿಡಕ್ಕಂತ ಪಿಪಾಳ್ ಕಪ್ಪ
ಪೀಪ ವರ್ಲ್ಡ್ ಕಪ್ಪು ಇದ್ರಾಗ ಮೆಕ್ಸಿಕೋ ಕೆನಡಾ ಯುನೈಟೆಡ್ ಯುನೈಟೆಡ್ ಸ್ಟೇಟ್ಸ್ ಅಮೇರಿ ದಾಗ ನಡಕತ್ ಮೂರು ಕಂಟ್ರಿ ಆದದಕ್ಕೆ ವಯಸ್ಸುವಯ ಸಾರ
ಕಷ್ಟು ಯಾವ ಸೇಡಿಯ್ ನಡ
ಫಸ್ಟ್ ಇಲ್ಲಿ ಮೆಕ್ಸಿಕೋ ಏನೋ ನಡದ ಮ್ಯಾ ಸೌತ್ ಆಫ್ರಿಕಾ ವರ್ಸಸ್ ಸೌತ್ ಆಫ್ರಿಕಾ ಬ್ರೆಜಿಲ್ದನು ನ್ದ ಒಂದು ಮ್ಯಾಚ್
ಬ್ರೆಜಿಲ್ ನಡ್ದಾನ ಅರ್ಜೆಂಟೀನಾ ನಡ್ದಲ
ಇಲ್ಲ ಅರ್ಜೆಂಟೀನಾ ಆದ ವರ್ಷ ಹಂದು್ ಲಲೆಡಿಸ್ ಅಂದಾಗ ಅವರು ಗೆದ್ದಿದರು ವರ್ಲ್ಡ್ ಕಪ್ ಪೀಪ ವರ್ಲ್ಡ್ ಕಪ್ ನಾನೂರು ನರ ಐವತ್ತು ಕೋಟಿ ಬಹುಮಾನದ ಗೆದ್ರೆ
ನಾನೂರ ಐವತ್ತು ಕೋಟಿ
ಹ್ಮ ನಾಾನೂರ ಐವತ್ತು ಕೋಟಿ ಬಹುಮಾನ
ಮಾಜಗಾದ್ರ
ಹಾ ಫೈನಲ್ಗೆದ್ರ
ಹ್ಮ್
ನಾನೂರ ಐವತ್ತು ಕೋಟಿ ಕಪ್ಪು ಬಂಗಾರದ
ಹ್ಮ್ ಇವಾಗ ನೋಡಪಾ ಯಾವದಾ ಪೆನಾಲ್ಟಿ ಪೆನಾಲ್ಟಿ ಅಂಡ್ ಪೌಲ್ ಎಂಬ ಶಬ್ದಗಳು ಯಾರಟ ಸಂಬಂಧಪಟ್ಟರು
ಫುಟ್ಬಾಲ್ಿಗೆ ಬರ್ತು
ಹ್ಮ ಈ ಬೆಳಿಗ್ಗೆ ಪೇಪರ್ ನೋಡಿದ್ದೇನೆ ನಾನು
ಹ್ಮ ಅದ್ರಾಗ ಪೆನಲ್ಟಿ ಬಾಕ್ಸ್ ಅಂತರದ್ದ. ಅದ್ರಾಗ ಏನನ್ ಪೋಲ್ ಮಾಡಿದ್ರ. ಫುಟ್ಬಾಲ್ದ ಬರ್ತು ಹ ಅದ ಇಂಡಿಯದಾಗ ಇಂಡಿಯ ಅಂತದು. ್ಯೂರಾನ್ ಕಪ್ ಹ್ಮ್. ಎಟಿ. ಈ ಮೋಹನ್ ಬಗಾನನ ಕದರ ಅದೆ ಇಂಡಿಯ ತ.
ಹಾ ಹಾ ುಟ್ಬಾಲ್. ಇವು ಇವ ಬತ್ತಾನ ನ ಟೆನಿಸ್ಗಳು ಟೆನಿಸ್ ಟೂರ್ನಿಗಳು ಯಾವಾಗ ಸ್ಥಾಪನ ಆಗಂತ.
ಹೇಗ್ ಗೊತ್ತಲ್ಪಾ ವಿಂಬಾಡನ್.
ಹಾ ನ ಆತ್ನ ಫಸ್ಟ್ ಅಂತ ಅಂದ್ರ ಫಸ್ಟ್ ವಿಂಬಲ್ಡನ್. ವಿಂಬಲ್ಡನು ಹದ್ಿನೆಂಟುನೂರ ಎಂಬತ್ತು. ತೋಟ ಸ್ಥಾಪನಾ ವಿಂಂಬಲ್ಡನ್ ವಿಮಂಬಲ್ಡನ್ ನ. ಆಗಾನ ಯಾವ್ದರ್ತ್ ನೆಕ್ಸ್ಟ್ ಆಹ. ಪ್ರಫ್ರೆಂಚ್. ಫ್ರೆಂಚ್ ಫ್ರೆಂಚ್ ಚಂದ್ರ ಎಂಬತ್ತೆಂಟು. ಅ ಯು ಎಸ್ ಐ ಯು ಎಸ್. ್ರೆ ಹದ್ೆಂಟನೂರ ತೊಂಬತ್ತು. ಅದಾದ್ಮಲ್ಲ. ಆಸ್ಟ್ರೇಲಿಯಾ ಅಂದ್ರೆ ಹತ್ತೊಂಬನೂರ ಐದರದಾಗ ಆಸ್ಟ್ರೇಲಿಯಾ. ಮತ್ತೆ ವಾ. ಹ. ಆ ಆಟ ಆಡ್ತಾರ ಅವಗೆ ಹೆಸರಿಡ್ತಾರ ಯ ಯ ಸ್ಟೇಡಿಯಮ ದಾಗ ಏನ್ ಆಡ್ತಾರ ಅಂದ ಕಸ. ಇದು ಆಟದ ಮೈದಾನಗಳು. ಅಂದ್ರ ಆಸ್ಟ್ರೇಲಿಯಾ ಮತ್ತೆ ಯು ಎಸ್ ಆದಲ್ಲ. ಅದು ಅಂದ್ರೆ ಆಡುಕೋಟು. ಆಡುಡ್ಕೋಟ್ನ ಕತ. ಪತ್ರೌರುಣ. ಇನ್ನೊಂದು ಫ್ರೆಂಚ್ ಅಂತಾರಲ್ಲ.
ಹ್ಮ್.
ಕ್ಲೇ ಕೋಟ್ ಫ್ರೆಂಚ್.
ಹ್ಮ್.
ಪ್ಲೇಕೌಟು ಇದು ವಿಂಬಲ್ಡನ್ ಅಂದ್ರೆ ಹುಲ್ಲಿನ ಹಾಸಿಗೆ ಗ್ರಾಸ್.
ಹ್ಮ್ ಹ್ಮ್. ಅದು ವಿಂಬಲ್ಡನ್ ಅದ್ರೆ. ಸ್ಪೆಷಲ್ ಅದು ಅಲ್ಲಿ ಗೊತ್ತಾ
ಹಾ ಅಳಿದ ಅತ್ಯಂತ ಅಳೆದ ಅದು
ಯಾಕೆ ಸ್ಪೆಷಲ್ ಅಂದ್ರೆ ಅದು ಇಂಗ್ಲೆಂಡ್ ನಡೀತಿಲ್ ಇಂಗ್ಲೆಂಡ್ ರಾಜ್ಯ ರಾಜರುಗಳು ಕಪ್ ಕೊಡ್ತಾರದಾರೆ ಅದಕ್ಕೆ ಅಷ್ಟ ಸ್ಪೆಷಲ್ ನಾಲ್ಕರಕ್ಕೆಂತ
ಹೌದಾ
ಆಟಗಾರ ಅಲ್ಲಿ ವಿಂಬಳ ವಿಂಬಳದ ಗೆಲ್ಲಬೇಕಂತ ಆಸೆ ಪಡ್ತಾರಂತ
ಹಾ
ರಾಜಮಾನ ತಂದವ್ರ ಬಹುಮಾನ ಕೊಡತ ಹತರ ಅಂತ ಇಲ್ಲಿ ಅದಕ್ಕೆ
ಹಾ ಹಾ ಹೌದಾ
ತಲೆ ಇದು ಅರಪ್ಪ ನಾಗರಿಕ ಯರಪ್ಪ ನಾಗರಿಕತೆ ಅದಲ್ಲ
ಹ್ಮ
ಅರಪ್ಪ ನಾಗರಿಕತೆದಾಗ ಮೆಸೊಪಟೋಮಿಯ ನಾಗರಿಕತೆ ಜನರು ಅವರು ಏನಂತ ಕರಿತಿದ್ರ ಅರಪ್ಪ ನಾಗರಿಕತೆ ಜನರಿಗೆ
ಅಂದ್ರ ಏನಂತ ಕರಿತಾರ ಸಿಂಧುನ ಅಂತ ಕರಿತಾರ
ಹ ಅಲ್ಲ ಅದ ರುಗ್ುವ್ದಾಗ ಆಯ್ತು
ಹೌದಾ
ಹ್ಮ್ ಇದು ಮೆಲುಹ ಅಂತ ಇರ್ತಿದ್ರ ಅವ್ರೀ
ಮಲುವ ಅಂತ ಏನಂದ್ರ ಮಸಪೋಟಿ ನಗರ ಜನರು ಸಿಂಧು ಇದು ಅರಪ್ಪ ನಗರ ಮೇಲೋ ಬಂತ ಕತ ರನ ರ ಹೌದಾ
ಮತ್ತೆ ಇದದಪ್ಪಾ ಹ ಇದು ಅ ತೂಗ ತೂಗುವ ಉದ್ಯಾನವನ ನಿರ್ಮಾಣ ಮಾಡ್ತಾನ ದೊರೆ ಅವನ ಹೆಸರು ಅಂದ್ರೆ
ನೀವು ಕಡ್ನಜರ್
ನೀವೋ ಪಲ್ಲಿ ಅದ ಒಲಂಪಿಕ್ದಾಗ ಹ ಹ ಬ್ಯಾಬ್ ಲನ ಒಲಂಪಿಕ್ ದಾಗ ಗ್ರೀಕ್ ಒಲ ಒಲಂಪಿಕ್ ಸೈಲ್ ನೋಡ್ದಳ ಪಸ್ಟ್
ಅತ್ತನ್ಸಾನಡ್ತಾ
ಹ್ಮ್ ಇನ್ಸದವಲ್ಲ ಅದ ಅದ್ರಾಗ ಮ್ಯಾರಥಾನ್ ಅಂತ ಒಂದ್ ಓಟ ಇಡ್ತಾರ ಅವರು ಮ್ಯಾರಥಾನ್ ಅಂದ್ರೆ ಸುಮ್ ಬಾಳುತ್ತ ಕೂಡದ ಅದು.
ಹಾ.
ಅದು ಮ್ಯಾರಥಾನ್ ಅಂತ ಮ್ಯಾರಥಾನ್ ಅಂತ ಯಾಕಟ್ರ ಅದ್ರೊಳಗೆಸರಿ.
ಮ್ಯರಥಾನ. ಅಂದ್ರೆ ಯಾರ ಜಗ್ಗೆ ಓಡಿರ್ತಾವವ. ಅೇ ಇರ್ಬೋದು.
ಹ್ಮ್ ಹ್ಮ್. ಅ. ಒಬ್ಬ ಇಬ್ಬರು ನಡುವ ಯುದ್ಧ ಆಗ್ತದ ಗ್ರೀಕರು ಮತ್ತು ಆಹ ಪರ್ಷಿಯನರ್ ನಡುವಿದ್ಯ ಯುದ್ಧ ಆಗ್ತದ ಯುದ್ಧ ಆದ ಟೈಮಿಗೆ ಅದ್ ಗೆಲುವಿನ ವಿಚಾರವನ್ನು ಹೇಳಕ್ಕ ಒಬ್ಬ ಮ್ಯಾರ. ತಾನು ಇದ್ದದಾಗ ಗೆಲ್ತಾರ ಅವರು. ಗೆದ್ದು ವಿಚಾರ. ಹೇಳಕ್ ಕೂಡ ವತ್ ನೋವು.
ಹ್ಮ್.
ಎಕ್ ಕೊಡವತನ ಒಡೆ ಹೋಗಸಿಂದ ಇಪ್ಪತ್ತು ಮೈಲ್ ದೂರ ಇರ್ತದ.
ಹ್ಮ್.
ಏಳಕ್ ಕೂಡೆ ಹೋಗಿ ಚಿಂದ ಅಲ್ಲಿ ಹೇಳಿ ಸತ್ತು ಬಿಡ್ತಾನ ಅವನ್ ನೆನಪಿಗೆ ಆಗಿ ಅದು ಮ್ಯಾರಥಾನ್ ಇಡ್ತಾರದಲ್ವ.
ಹೌದಾ ಸರಿ ಪ ಒಂದ ಕಾಲ್ ಬರ್ತ. ದ ಆಮನ ಮಲ್ಲ.
ಹ್ಮ್. ಸರಿ ಸರಿ.